ಹಾ ಹೇಳ್ರಿ
ನೀ ಸಂಗೀತ ಟೀಚರ್ ಅನುಲಿ ಹೌದ್ರಿ ಯಾವ ಕಾಲೇಜ್ರಿ ಕೂಲ ಕಾಲೇಜ್ರಿ
ಅವಾಗೆಲ್ಲ ನಾ ಚಿಕ್ಕ ಹಳ್ಬೇಕಾದ್ರೆ ಸಂಗೀತ ಹೇಳ್ತಿದ ರೀ ಮಕ್ಳಿಗೆ ಸಂಗೀತ ಬೋರ್ ಆಗ ಡ್ಯಾನ್ಸ್ ಹೇಳ್ಡ್ತೀನಿ
ಡ್ಯಾನ್ಸ್ ಎ ಕೊಡಕತ್ತರ್ಲ ಡ್ಯಾನ್ಸ್ ಬರ್ತದ ಬಟ್ ಏನಂದ್ರೆ ನಮ್ಮ ಮಗಳಿಗ ಒಬ್ಳು ನೀವು ಹೂವು ಅಂದ್ರೆ ಮತ್ತ ಸಂಗೀತಕ್ಕೆ ಕಳ್ಸಬೇಕಂತ ಅಂದಕೊಂಡಿದರು
ಸಂಗೀತ ಬಿಟ್ಟು ತುಂಬಾ ವರ್ಷಗಳಾಗೋಯತ್ರಿ ನಾನು
ಏನ ಆಗಲ್ ಅಂದ್ರರು ಒಂದ್ ಇದು ಸಂಗೀತ ಸ್ವರ ಜೀವಂತವಾಗಿ ಇರ್ತದ್ರೀ ನಿಮದ್ರ ನೀವ್ ಹೆಂಗ ಸ್ವರವರ ಹಿಡತಿರಲ್ರರಿ ಇಡಿದಿ ಸರ ಸ್ವರ ಹಿಡ್ದ ಆಡ್ತಿರಲ್ರರಿ ನೀ
ಅಲ್ಲಾ ನನ್ಗ್ಗೆಪ್ ಇಲ್ಲ ರೀ
ಜಪ್ತಿ ಜಪ್ತಿ ಮಾಡ್ತವ್ರಿ ನಾವ್ ಚಂದ ಜಪ್ತಿ ಮಾಡ್ತೀವ್ರಿ
ಗಪ್ತಿ ಇಲ್ಲರಿ ಗೆಪ್ತಿ ಇಲ್ಲ ರೀ ಪ್ತಿ
ಅದೇ ಗೆಪ್ತಿ ಮಾಡ್ತಿವಿ ರೀ ನಮಗೆ ಪ್ತಿ ಹೆಂಗ್ ಮಾಡ್ತೀರ ್ರೀ ಸರದ್ ಕೂಡ ಈಕಿನನು ಬಂದ್ಬ ಬಿಡ್ಬೇಕ್ರೀ ವಂಜನನು ಕೂಡ ಬಂದ್ಬ ಬಿಡ್ಬೇಕು
ವ್ಞ್ಯಾಪಕದ ಶಕ್ತಿ ಇಲ್ಲ ರೀ
ಐತ್ರಿ ನಿಮಗ ಅದೇ ಮೆಮೊರಿ ಬರ್ತದ್ರಿ ನಂಗ ಬರ್ತಿನೋ
ಅದು ಬಾಳ ವರ್ಷಗಳ ಐತ್ರಿ ಬಿಟ್ಟು ಸಂಗೀತ ಕಲೆ ಅದೆಲ್ಲ ಅದು ಒಂದ್ ಜನ ನಮ್ದೇಏೋ ಕಿರಿಕಿರಿ ಆಗೋಯತ್ರಿ ಕಿರಿಕಿರಿ ಆಗೋಣ ಒಂದ್ ಜರ ಬಿಟ್ಬ ಬಿಟ್ಟಿ ನಡ್ಬರ್ಕ ಬಿಡಾನ ಮತ್ ಸಂಗೀತ ಯಾಕ ಎಲ್ಲರಿಂದ ಕಿರಿಕಿರಿ ಅಲಕತ್ತದ ನನ್ನಿಂದ ಕಿರಿಕಿರಿ ಅಲತ ಅಂತ ಹೇಳಿ ನಾನು ಬಿಟ್ಟೇರಿ
ಅಂಗ್ರೆ
ಬಿಟ್ಟಕೇಶಿಂದ ಆಮೇಲೆ ನಾನೇ ಸ್ವಂತ ಡಾನ್ಸ್ ಕಲತರಿೀ ಮನೆಗೆ
ಹ
ಇಂತ ಒಬ್ಬರು ಕೊರಿಯೋಗ್ರಾಫರ್ ಇದ್ರಿ ನಮ್ಮ ಹತ್ರ ಸುನೀಲ್ ಅಂತ ಹೇಳಿ
ಹ್ಮ್ ಹ್ಮ್ ಹ್ಮ್
ಅವ್ರ ಹತ್ರ ಹೋದಾರಿ ನಾನು ಅವ್ರ ಹತ್ರ ಸಹಾಯ ಕೇಳ್ಕೊಂಡ್ ಹೋದೇರಿ ನೀವ್ ಚೆನ್ನ್ ಇಲ್ಲ ಪರವಾಗಿಲ್ಲ ಮೇಡಮ್ ನೀವ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಪರವಾಗಿಲ್ಲ ಪರವಾಗಿಲ್ಲ ಅನ್ನಕೆ ನೀವು ನನ್ಕಿನ ಚೆನ್ನಾಗೆ ಮಾಡ್ತೀರಾ ಡ್ಯಾನ್ಸು
ಹ್ಮ್
ನೀವ್ ಯಾಕ್ ಡ್ಯಾನ್ಸ್ ಕ್ಲಾಸ್ ನಡ್ಸ್ಬಾರ್ದ ನಾನ ನಿಮಗ ಹೆಲ್ಪ್ ಮಾಡ್ತೀನಿ ಅದ್ರೊಳಗ ಅಂತ ಅಂದ್ರ ರಿ ಹಂಗಾಗಿ ಇಲ್ಲಿ ನಮ್ಮ್ ಊರಿನ್ ಕಡೆ ಒಂದ್ ಸಣ್ಣದಾಗಿ ಬಾಕ್ಸ್ ಹಾಕಿನ ರಿ
ಹ್ಮ್
ಶೆಡ್ ಹಾಕಿ ಅಲ್ಲೇ ಒಂದು ಒಂದು ನೂರಾರ ಮಕ್ಳು ಬರ್ತವ್ರಿ ಡಾನ್ಸ್ ಮಾಡಕ್ ಅದನೆ ಡಾನ್ಸ್ ಹೇಳ್ಕೊಡತೀನಿರಿ ಅವ್ರ್ ಡ್ಯಾನ್ಸ್ ಹೇಳ್ಕೊಟ್ಟಕತ್ ಮತ್ತ ನಾನ ಐದಾರು ವರ್ಷ ಆಯತ್ರಿ ಮತ್ ನಾ ಸಂಗೀತ ಮರ್ತನ್ ರಿ ಪೂರ್ತಿ ಮೊನ್ನೆ ನನ್ಗೆ ಅನಷ್ಟ ಸಿ
ಹಾ ಏನಾಯ್ತು
ಪತ್ರಿ ಆಯಂಕರ್ ಅನುಶ್ರೀ
ಹೇಳ್ರಿ
ಅವ್ ಸಿಕ್ಕಿದ್ದೀರಿ ಮೊನ್ನೆ ನಮ್ಗೆ ಸುನಿಲ್ ಅವ್ರ ಕಡೆಯಿಂದಾನೇ ಮೀಟ್ ಮಾಡ್ಸಿದ್ರ ನಮ್ಗ ಅವರ ಸರು
ಹೌ
ಅವ್ರ ಮೀಟ್ ಮಾಡ್ಸೋಣ ಒಂದೆ ಒಂದ್ಸಲ ಹಾಡ್ರಿ ಒಂದೆ ಒಂದ್ಸಲ ಹಾಡ್ರಿ ಅಂತ ಹೇಳ ಅ ಸ್ಟೇಜ್ ಮ್ಯಾಲಿ ನಿಂತ ಹಾಡ್ಸಿ ಸಿದರಿ ಮೈಕ್ ಕೊಟ್
ಹ್ಮ್
ಪ್ರಪಷರೆಲ್ಲ ಸಾಕ್ರಿ ಬಟ್ ಮದ್ ಎಡಿಟ್ ಮಾಡಿ ಮೂವಿ ಟಿವಿ ಒಳಗೇನ್ ಹಾಕಿಲ್ಲ
ಹ್ಮ್
ಬಟ್ ನಾನ್ ಕಡೆಗೆ ಹಾಡಿನಲ್ಲ ಸೊ ಹಂಗಾಗಿ ಅರ್ಜುನ್ ಜನ್ಯ ಅವ್ರೆಲ್ಲಾ ನೋಡಿ ಶಾಕ್ ಆದ್ರ ನೀವು ಇಷ್ಟ ಟು ಟ್ಯಾಲೆಂಟ್ ಇಟ್ಕೊಂಡು ಯಾಕಿ ಬರಲಾಗಿರಿ ಹೊರಗ ಅಂತ ಹೇಳಿ
ಓಕೆ ಓಕೆ ಹ್ಮು ಹ
ಡಾನ್ಸಿನ ಮೇಲೆ ಇಟ್ರಸ್ಟ ಅಂತ ಹೇಳಿ ಡ್ಯಾನ್ಸ್ ಕಲಿಲಾಕತಿನ್ರಿ ನೂರಾರ ಮಕ್ಳಿಗೆ ಹೆಲ್ಪ್ ಮಾಡತ್ ಏನು ಅಂದಿಲ್ಲ
ಹತ್ ಹಾ
ಹ್ಮ ಅದಕ್ಕೆ ನಿಮ್ಮ ಮಗಳಿಗೆ ಏನಾರ ಸಂಗೀತ ಕ್ಲಸ್ ಏನಾರ ಕಳಸಿದಿ ಅಂದ್ರ ಸುಮ್ನೆ ಅಕಿಗ ಈ ಏನು ಕಲಿಲ್ಲಾರದಂಗ ದ್ರಿ ನನ್ ಕಡೆ ಎಂತ
ಹ ಆಯ್ತ ಅವ್ರಿ ಇಷ್ಟ ಹೇಳಿದ್ಮೇಲ ಆಯ್ತ್ ರೀ ನಮ್ಗು ಅರ್ಥ ಆಗತ್ತ ನಮ್ದು
ನಾನ್ ನಿಮ್ ಬೇಕಾದ್ರೆ ನಿಮ ಮಗಳಿಗೆ ನಾನ್ ಹತ್ರ ಕಳಸ್ರಿ ನಿನ್ ಗೊ ಕುನ ಇದ್ದರ್ ಆರ ರಿ ಹೇಳಿದ್ನಲ ವಿಜಯಪ್ರಕಾಶ್ ಅಂತ ಹೇಳಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅದ್ರೊಳಗೆ ಯಾರಿಗ ನನ್ ಕೇಳ್ತೀನಂತರಿ ಹುಡ್ಗಿಗೆ ಹಾಡ್ ಕಲ್ಸ್ಬೇಕಂತಿ
ಅ ರಿ
ಕೇಳಿ ನಿಮಗೆ ಹೇಳ್ತೀನಂತ್ರಿ
ಹ್ಮ್ ಆಯ್ತ್ರಿ ಅಷ್ಟೇ ಮಾಡ್ರಿ ಪುಣ ಪುಣ್ಯ ಬರ್ತ್ರಿ ಹಾ ರೀ
ನಿಮ್ಗೆ ಯಾವದೇ ತರ ಕಲೆಗಳಿಲ್ಲ ರೀ
ಕಲೆಗಳು ಹದ್ರ ಪೇಸ್ ಮೇಲೆೆಲ್ಲ ಅವರಿ ಕಲೆ
ಟ್ಯಾಲೆಂಟ್ ಫ್ರೀ
ಏನ್ರಿ
ಟ್ಯಾಲೆಂಟು
ಟ್ಯಾಲೆಂಟ್ ಐತ್ರಿ ತುಂಬಾ ಐತಿ ಹಿಡನ್ ಟ್ಯಾಲೆಂಟ್ಸ್ ಅವ್ರೀ ಬಕ್ಕಳು
ಹೌದೇನು
ಹ್ಮ
ನೀವ್ ಯಾಕಾದ್ರ ಸ್ಲಡ ಮಾಡಿ ಇಟ್ಕೊಂತೀರಿ
ಆ ರಿ
ಿ ಇಡ್ಬೇಕಲ್ರಿ ಎಲ್ಲಾ
ಪಛ ಬ ಚಾಮ್ರರಿ
ಹ
ನೀವ್ ಹೇಳ್ರಿ ನಿಮಗುನು ನಿಮ್ಗೂ ಸಂಗೀತದ ಮೇಲೆ ಏನಾರ ಇಂಟ್ರೆಸ್ಟ್ ಇತ್ ಅಂದ್ರ ಹೇಳಿರಿರಿ ಸ್ಟೇಜಿಗೆ ಕಳಿಸಸ್ತೀನಿ ಹಾಡು
ನಿಮ್ ಸ್ಟೇಜ್ ಈಗ ಮತ್ರಿ ನನ್ಗ ಹದಕರಿ
ನನ್ ಸಂಗೀತದ ಮೇಲೆ ಒ್ರ ಏನಾದ ಕನ್ಸಟ್ರೇಟ್ ಮಾಡಕತ್ತೀರಿ ಅದ್ರ ಮೇಲೆ ಇಂಟ್ರೆಸಟ ಇತ್ತು ಅಂದ್ರ ಹೇಳಿ ನಂಗೆ ಆಸಕ್ತಿ ಇಟ್ಕೊಂಡು
ಆಯ್ತ್ರಿ ಈ ಬರ್ತನ ತೋರಿ ನಿಮ್ ಬಲ್ಲೆ ನ ಒಂದ್ ಸ್ವಲ್ಪ ನನ್ಗೂ ಪ್ರಾಕ್ಟೀಸ್ ಮಾಡ್ಸರ್ ನಮಗುನೂ ನೃತ್ಯ ಅಂದ್ರೆ ಬಾಳ ಇಷ್ಟ ಛಾಯಾ ಸಿಂಗ್ ಇವ್ರ ಅಮೃತಧಾರ ಇಲ್ರಿ
ಹ ಕೀರ ನಾಳಲ್ ಅದ್ರಗ್
ಅಂದ ನೋಡನ್ರಿ ಒಂದೇ ಸ್ಪೂನ್ದಾಗ ಊಟ ಮಾಡ್ತಿದ್ರಿ ನಾವು ಅವಾಗ ಸ್ವಲ್ ಕಲೋಸ್ ಇಂತ ವೀ ಪಟ್ಟಿವ ಮಂಚೂರಿ ಇಲ್ಲ
ಅವ್ರು ನಿ ಮನೆನಂಗ
ಹಾ ಏನಂದ್ರ ರಿ
ರೀಸೆಂಟ್ ಆಗಿ ನನ್ ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಹೋದಾಗ ಅವ್ರು ಸಿಕ್ಕಿದ್ದೇರಿ ಅವ್ರು ನಂಗ
ಹ ಹೌದೌದ್ರಿ ಹೌದ ಹೌದ್ ನನ್ಗೂ ಸಿಕ್ಕಿದ್ರಿ ಅವ್ರು ನಮ್ಮನೆ ಹತ್ರ ಸಿಕ್ಕಿದ್ರಿ
ಅದ ಹೇಳಕತ್ತಿದರಿ ನನ್ ನೋಡ್ಯಾರಂತ್ರಿ ಎಲ್ಲೋ ನೋಡ್ಕೇಶಂದು ಸುನಿಲಅವ್ರು ಜೊತೆ ಡಾನ್ಸ್ ಮಾಡ್ತೀರಲ್ಲ ನೀವು ಬಾಳ್ ಫೇಮಸ್ ಆಗಿರಿ ಅಂತ ಅಂದರಿ
ಹ
ಹ ಹಂಗಿ ಹಿಂಗೆ ಮಾತಾಡ್ಸಿ ಒಂದ ಅರ್ಧ ಗಂಟೆ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ಕಳ್ಸಿದರಿ
ಹಾ ಹಾ ಹೌದೌದ್ರೀ
ಅಂದೇ ರೀ ನನ್ ಕರ್ಣ ಸೀರಿಯಲ್ ಒಳಗ ಕಿರಣ್ ರಾಜ್ ಅವ್ರು ದೊಡ್ಡ ಅಭಿಮಾನಿ ನಾನ ಅವ್ರು ಬಂದಿರಿ
ಹಾ ರೀ
ಒಂದ ಸಲ ನೀವ್ ಆ ಕಡೆ ಬಂದ್ರಿ ಅಂತಂದ್ರೆ ನನ್ ಇಲ್ಲಾಂದ್ರೆ ಕಾಲ್ ಮಾಡ್ರಿ ನಾನ್ ಅವ್ರಿಗೆ ಮಾತಾಡ್ ತಿನಿ ಅಂತಿ ನು ಇನ್ಸ್ಟಾಗ್ರಾಮ್ಳ ಒಳಗೆ ಡಿ ಕೊಟ್ಟೋಗ್ಯಾರಿ ಕಿರಣ ಸರ್
ಹಾ ಹೌದೌದಾ ಹೇಳ್ರಿ
ಹಾ ರೀ ಐಡಿ ಕೊಟ್ಟೋಗೇರಿ ನಾನು ಮೆಸೇಜ್ ಮಾಡಲ್ಲ ರ ಇನ್ನೆ ಮೆಸೇಜ್ ಮಾಡಿದ್ರೆ ಬೇರೆಯವ್ರ ಅಂತ ಅನ್ಕೊಂಡು ನನ್ಗೇನ್ ಮಾತಾಡ್ಲಿಕ್ಕಿಲ್ಲ ರದೆ ಮ ಮುಸ ನೋಡ್ಲಿಕ್ಕಿಲ್ಲ
ಹಾಂ ರೀ
ಹಂಗಾಗಿ ಛಾಯಾ ಸಿಂಗ್ ಮುಖಾಂಂತರನೇ ಅವ್ರಿಗೆ ಹೋಗಿ ಮಾತಾಡ್ಬೇಕಂತ
ಹೌದ್ರಿ ನನ್ಗೆ ಒಬ್ಬಳ ಫ್ರೆಂಡ್ ಅಳ ರಿ ಪ್ರಿಯಾ ಅಂತ ಹೇಳಿ ಅವಳಿಗೆ ನಿಮ ಅವಶ್ಯಕತೆ ಬಾಳದರಿ ಈಗ ನನಗ ಹಿಡ್ಕೊಂಡ. ದಲ್ರಿ ನಮ್ ಕೂಡ ಮಾತಾಡ ಕತ್ತರ್ ಹಂಗೆ ಅವ್ರಿಗ ಒಂದ್ ಸ್ವಲ್ಪ ಆಮೇಲೆ. ಮಾತಾಡ್ರಿ.
ಎಲ್ಲರಿ ನಂದ ಇದೇ ಲಾಸ್ಟ್ ಕಲ್ ರೀಚಾರ್ಜ್ ಮುಗೀತಾದ್ರಿ.
ಇಲ್ರಿ ಮಾತಾಡ್ರಾ ಅವ್ರಿಗೆ ನನಗ ಹೇಳಿದರಲ್ರಿ.
ಹ್ಮ ಅವ್ರಿಗೆ ಹೇಳ್ತನ್. ಸ್ಟೋರಿ ನನ್ ಸುನಿಲ್ ಅವ್ರ ಬಗ್ಗೆ ಅನುಶ್ರೀ ಅವರ ಬಗ್ಗೆ ವಿಜಯಪ್ರಕಶ್ಅವರ ಬಗ್ಗೆ ಅರ್ಜುನ ಜನ್ಯ ಅವರ ಬಗ್ಗೆ ಚಾಯಸಿಂಗ್. ಇನ್ನವ್ರ ಬಗ್ಗೆ ಎಲ್ಲರ ಬಗ್ಗೆ ಹೇಳತಿನ್ರಿ.
ಹ್ಮ ಅದೇ ರೀ ಇವಾಗ ನನ್ಗು ಹ ಹೇಳಕತ್ರಿರಿ ಪಾಪ ಅವ್ರಿಗೂ ನೃತ್ಯ ಸಂಗೀತ ಅಂದ್ರೆ ಇಷ್ಟ ರೀ ಅವ್ರಿಗೂನು ಸ್ವಲ್ಪ. ಪ್ಪ ನಿಮ್ದು ಕರುಣೆ ಸ್ವಲ್ಪ್ ತೋರ್ಸ್ರಿ ಹೇಳ್ರಿ ಅವ್ರಿಗ್ ನ ಜರದರ.
ಆಸೀ ಇಟ್ಕೊಂಡದೇನನ್ ರೀ ಹುಡುಗಿ.
ಹ ರೀ.
ಏನ್ ಕೇಸವಲದ್ರಿ.
ಉ ಆ
ಹಾ ಹೌದ್ರಿ ಅದಕ್ಕೆ ಹೌದೌದ್ರಿ ನಿನ್ನೆೆಯಿಂದ ಕೇಳದ್ ತಿನ್ನಾ ಮಾಡ್ಲೇಬೇಕ್ರಿ ಅಂತ್. ಅವ್ರಿಗೇನೋ. ಐದ್ರತನ ಅಷ್ಟೇ ಎದ್ದು ಹೋದಂತ್ರಿ ಅದಕ್ಕೆ ಸ್ವಲ್ಪ ನಿಮ್ ಜೊತೆನೆ ಮಾತಾಡ್ಬೇಕು ಅಂತ ಹೇಳ್ತಿದ್ರಿ ಅವ್ರು. ನಿಮ್ಗಾದ್ರೆ ಸ್ವಲ್ಪ ಅವ್ರಿಗುನು ಕರೆಗಳನ್ನ ಮಾಡಬೇಕಾಗಿ ವಿನಂತಿ.
ಇಲ್ಲ ಇಲ್ಲ ಮಾಡ್ತಿಂತವ್ರಿ ಹಂಗೇನಿಲ್ಲ ಮತ್ತೆ ಹುಡುಗಿದು ವಯ್ಸೂ ಎಲ್ಲಾ ನೋಡ್ಬೇಕಾಗ್ತದಲ. ಎಲ್ಲಾ ನೋಡಿ ಒಂಥರ ಅವ್ರ್ದು. ಪ್ಯಾನಿಕ್ ಬಿಹೇವಿಯರ್ ಎಲ್ಲ ನೋಡ್ಬೇಕಾಗ್ತದೆ ನಾ ಸ್ಟೇಜ್ ಮೇಲ್ ಹೋಗಣ ಪ್ಯಾನಿಕ್ ಹುಡುಗಿ ಸಾಯ್ ತ ಅಂದರಿ.
ಹಂಗ್ ಏನ್ ಆಗಲ್ರಿ ನೀವ್ ಇರ್ತಿರ್ ಅಲ್ಲ್ರೀ ಧೈರ್ಯವಾಗಿ.
ನಾವ್ ಇರ್ತಿವ್ರೀ ನಾವೇನ್ ಸ್ಟೇಜ್ ಮೇಲೆ. ಕೈ ಇಡ್ಕೊಂಡ್ ಹೋಗಲ್ಲ ರೀ ಸ್ಟೇಜ್ ಮೇಲ್ ಹೋಗಂತಂದ್ರೆ ಹುಡುಗಿ ಸ್ವಲ್ಪ ಎದ್ರೂ ಬಿಡ್ತಳ್ ರೀ ಏನ್ ಮಾಡಕ್. ಮತ್ತ ಅ